ಹಲೋ
ಹಲೋ ಹ ಹಲೋ
ಏನ್ ಮಾಡ್ತ
ಓಕೆ ಏನಿಲ್ಲ ಇವಾಗ ಜಷ್ಟು ಊಟ ಮಾಡ ಕುತ್ಕೊಂಡೀ ನೀವು
ಊಟ ಮಾಡಿ ಕುಂತ್ಕೊಂಡಿದೀವಿ ನಾವು ಇದೇ ಊಟ ಮಾಡಿದ್ದೀನಿ ಏನ್ ಮಾಡಿದ್ರ
ಅನ್ನ ಸಾಂಬರ್
ಹೌದಾ ಹ್ಮ್ ಹಾಸ್ಲಲ್ಲಿ ಮಜ್ಜಿಗೆ ಕೊಡ್ತಾರಾ
ಹ್ಮ ಮಜ್ಜಿಗೆ ಕೊಡ್ತಾರೆ ನಮ್ಗೆ
ಹ್ಮಞ ನಮ್ಮದು ಅನ್ನ ಸಾಂಬಾರ ಅಷ್ಟೆ
ಹೌದಾ ಮತ್ತೆ ಏನ್ ಸಮಾಚಾರ
ಮತ್ತೆ ಆರಾಮಲ್ಲ ಎಲ್ಲ ಎಲ್ಲಿದ್ದೀರಾ
ಏನಿಲ್ಲ
ಹೌದಾ ಊರ್ಗ್ ಹೋಗಿ
ಹಾ ಊರಿಗೆಲ್ಲ ಹೋಗಿಲ್ಲ ಇವಾಗ ಎಕ್ಸಾಮ್ ಮುಗುದ್ಮೇಲೆ ಹೋಗ್ಬೇಕು
ಹೌದಾ
ಹಾ ನೀವು
ನಾವು ಇನ್ನೂ ಹೋಗಿಲ್ಲ ಎಕ್ಸಾಮ್ ಅದವು ಎಕ್ಸಾಮ್ ಮುಗಿಸೇ ಹೋಗ್ಬೇಕು
ಹೌದಾ ಮತ್ತೆ ಅರಾಮಲ್ಲ
ಹಾಂ ಆರಾಮ ಇದೀವಿ ಮತ್ತೆ ಮನೇಲಿ ಫೋನ್ ಮಾಡಿದ್ರಾ ಆರಾಮಿದ್ದಾರ ಅಂತ
ಹ್ಮ ಎಲ್ರು ಆರಾಮಿದಾರೆ ನಿಮ್ಮ್ ಮನೇಲಿ
ನಮ್ಮ ಮನೇಲಿ ಆರಾಮಿದಾರ
ಹೌದಾ ಮತ್ತೆ ನಿಮ ತಂಗಿದ
ನಿಮ್ಮ ಕಾಲೇಜು ಏನಾಯ್ತು ಹಾ ಹೋಗ್ತಾ ಇದ್ದ ಅಡೆ ಇವಾಗ ಜೂನ್ ಹೌದಾ
ಹ್ಮ್
ನೋಡಿನಿ
ಹ್ಮ್ ನಿನ್ನೆ ಪರಿಸರ ದಿನಾಚರಣೆ ಇತ್ತಲ್ವಾ ಎಲ್ಲಾ ಗಿಡ ಎಲ್ಲಾ ನೆಟ್ರ
ಹಾ ಗಿಡಾನ ಎಲ್ಲ ಇಟ್ಟೇವಿ ನಮ್ ಕಾಲೇಜಲ್ಲಿ ನಾಳೆ ಮಾಡ್ತಾರೆ
ಏಕೆ
ನಮ್ಮ ಕಾಲೇಜ್ದೆ ಹಂಗೆ ಅವತ್ತ ದಿವ್ಸ ಎಲ್ಲಾರ ನೆಡ್ತಾರೆ ಅಂದು ನಮ್ಮ ಕಾಲೇಜ್ ನಲ್ಲಿ ನಾಳೆ ನೆಡ್ತಾರೆ
ಹ ಎಲ್ರರು ಒಂದಂದ್ ಇಡ್ತೀರಾ ಹೆಂಗೆ
ಹಾ ಎಲ್ರೂ ಒಂದೊಂದು ನೆಡ್ತಿವಿ
ಹ್ಮ್ ಏನ್ ಕಾ
ಕಾಲೇಜ್ ದೊಡ್ಡಾ ಕ್ಯಾಂಪಸ್ ಎಲ್ಲ ಹಾಗೇನಿಲ್ಲ ಸ್ವಲ್ಪ ಐತಿ ಆದ್ರೂ ಕಾಲೇಜ್ನಲ್ಲಿ ತರಿಸ್ತಾ ಇದಾರೆ ಎಲ್ಲಿಡನ್ನು
ಹ್ಮ್ ಹ್ಮ್ ಹ್ಮ್
ಹ್ಮ್ ನಿಮ್ ಕಾಲೇಜ್ನಲ್ ಮಾಡಿದ್ರಾ
ನಿಮ್ಮ ಕಾಲೇಜ್ನೆಲ್ಲ ಮಾಡಿದ್ರಾ
ಹ್ಮ್ ನಮ್ ಕಾಲೇಜಾಗ ಮಾಡಿದ್ರು
ಹ್ಮ್ ನೀವ್ ಗಿಡಾನ ನೆಟ್ರ ಹ್ಮ್
ಹಿಂದ ಕಾಡ ಆಗುತ್ತೆ ಗಿಡ ನೆಟ್ರು
ಹ್ಮ್ ನೀವು ಹಂಗ ಇದ್ದಿರಿ ಬಿಡ ಕಾಡ್ನಲ್ಲಿ ಇರೋ
ಹ್ಮ್ ನಮ್ಮ ಕಾಲೇಜಲ್ಲಿ ಎನ್ಎಸ್ಎಸ್ ಕ್ಯಾಂಪ್ ಅಂತ ಮಾಡಿಸಿದ್ರಾ. ಅದ್ರಾಗ ನಮ್ಗೆ ಎಲ್ಲರಿಗು ಒಂದೊಂದ್ ಗಿಡ ಅಚ್ಚರಿ ಅಂತ ಕೊಟ್ಟಿದ್ರು ಬಿಡ ಅವಾಗ. ಹಚ್ಚಿದ್ವಿ ಅದು ಗಿಡ ಇವಾಗ ಎಷ್ಟು ದೊಡ್ಡಾಗಿದೆ ಪಪ್ಪಾಯಕಾಯಿ ಗಿಡ ಹಚ್ಚಿದ್ವಿ ನಾವು.
ಹ್ಮ್.
ದೊಡ್ಡದಾಗಿದೆ ಇವಾಗ ಹಣ್ಣೆಲ್ಲ ಬಿಡ್ತಿದೆ. ಹ ಮತ್ತೆ ಇನ್ನ ಇವಾಗ ಈಚ್ ಅಂತಾರಲ್ಲ.
ಹ್ಮ್ ಹ್ಮ್ ಹಣ್ಣಾದ್ರ ನಮ್ಗೂ ಸ್ವಲ್ಪ ಕೊಡ್ರಿ ತಗಂಬರಿ.
ಹ್ಮ್ ತರ್ತೀವಿ ತರ್ತೀವಿ.
ಹ್ಮ್.
ಅದ್ರಾಗ ಏನದ ಹಣ್ಣ ಕೊಳತ್ತಿದ್ರಾ ಹೇಳ.
ಹ್ಞೂ ಅದಕ್ಕೆ ತಗ ಬಟ್ ಕಾಯಿ ಹರ್ಕೊಂಡ್ ಬಂದಿರ ಮತ್ ಹಣ್ ಕೇಳ್ಯಾರ ಅಂತ.
ಇಲ್ಲ ಇಲ್ಲ ಅದಕ್ಕೆ ಹಣ್ಣಾಗಗ್ಬೇಕು ಅಂತ ನಾವೇ ಅರಿಕ್ ಬಿಟ್ಟಿಲ್ಲ ಎಲ್ಲಾ ತಂತಿ ಬೇರೆ ಎಲ್ಲ ಕಟ್ಟಿ ಇದು ಮಾಡ್ಯಾರ.
ಹ್ಮ್. ಆದ್ರೂ ಮತ್ತೆ ದಾಳಂಬ್ರಿ ಗಿಡ ಮತ್ತೆ ಹಲಸನ್ಕಾಯಿ ಗೊತ್ತಾ ನಿಮಗೆ. ಇಲ್ಲ ಅದ ಹೆಂಗಿರುತ್ತೆ.
ಆಮೇಲೆ ಮುಳ್ ಮುಳು ಇರುತ್ತೆ ಒಳಗ್ ಎಲ್ಲೋ ಕಲರ್ ಇರ್ತತ್ಲಾ.
ಮುಳ್ಳ ಚುಚ್ಚಲ್ವಾ ಅದಕ್ಕೆ.
ಅದ ಚಿಚ್ಚೋ ತರ ಮುಳ್ಳಲ್ಲ.
ಮುಳ್ಳಲ್ಲಾ ಅದು ಹಾ ಮತ್ತೆ.
ಹು ಆದ್ ಗಿಡ ಅಂತೂ ನಮ್ದ ಕಾಲೇಜ್ ಸುತ್ತ ಮುತ್ಲು ನಮ್ ಕಾಲೇಜ ಅಲ್ಲಿ ಫುಲ್ ಅದೇ ಗಿಡ ಇದ್ದಾವೆ. ನೇರಳೆಹಣ್ಣು ಹಲ್ಸನ್ ಕಾಯಿ ನೆಲ್ಲಿಕಾಯಿ. ದಾಳಿಂಬೆ ಮಾವಿನ್ ಕಾಯಿ ಇವೆಲ್ಲಾ ಗಿಡ ಅದವೆ ನಿಮ್ ಕಾಲೇಜಲ್ಲ ಇದಾವ.
ನಮ್ಮ ಕಾಲೇಜಲ್ಲಿ ಬೇನ್ ಸಪ್ಪು.
ಹೌದಾ.
ಮತ್ತೆ ಹಾ ಹಾ ಹಾ ಮನೆ ಮದ್ದು ಅಂತಾರಲ್ಲ ಆ ಥರ.
ಅದೇ ಅದೇ ಏನೋ ಬೇವಿನ್ ಸೊಪ್ಪಂದೆ ಅನ್ಸತ್ತಲ್ಲ. ಮತ್ತೆ ನಮ್ದು ಕಾಲೇಜಲ್ಲಿ ಎಲ್ಲಾ ಹು ಹೂವಿನ ಗಿಡಗಳು ಇದ್ದಾವೆ.
ನಮ್ಮ ಕಾಲೇಜ್ನಲ್ಲಿ ನುಗ್ಗಿ ಗಿಡ ಐತಿ.
ಹೌದಾ ಓ ಅಂದ್ರೆ ನಿಮ್ ಕಾಲೇಜ್ ಪಕ್ಕ ಹಾಸ್ಟೆಲ್ ಏನಾದ್ರು ಇದೇನಾ ನಿಮ್ ಕಾಲೇಜಿಂದು.
ನನ್ ಕಾಲೇಜ ಇಂದು ಇರ್ಲಾ.
ಹ್ಮ್ ಹಂಗಿದ್ರೆ ಅವ್ರಿಗೆ ಕಾಯಿ ಸಾಂಬಾರ ಹಲೋ. ಹಲೋ. ಹ ಹಲೋ. ಕೇಳಸ್ತಿಲ್ವಾ. ಹಲೋ. ಕೇಳಿಸತಿಲ್ವನೇ ಹಲೋ